ಹಲೋ ನಮಸ್ತೆ ಏನ್ ಮಾಡ್ತಿದ್ದೀರಾ ಏನ್ ಮಾಡ್ತಿದ್ದೀರಾ
ಮಲ್ಗಣ ಅಂತ ಬಂದೆ ಇವಾಗ್ ಹಾ ಹಾ
ತೊಂದ್ರೆ ಕೊಟ್ನ ಆಗಿದ್ರೆ
ಏನಿಲ್ಲ ಹೇಳಿ ಮಾತಾಡಿ
ಹ್ಮ್ ಏನಿಲ್ಲ ನಾನು ನನ್ ಗೆಳತಿ ಆ ಏನು ಅಂದ್ರೆ ಹಳ್ಸಣ್ಣದ್ರಿಂದ ಚಿಪ್ಸ್ ಮಾಡ್ಕೊ ಬಂದಿದ್ರು ಅದೆಷ್ಟು ಚೆನ್ನಾಗಿದೆ ಗೊತ್ ತಿಂತಾ ಇದ್ದೆ
ಹಾ ಹೇಳಿ ಹೇಳಿ ಏನು ಕೇಳು
ಅದೇ ತಿಂತಿದ್ದ ಹಳ್ಸಣ್ಣನನ್ನದ್ದು ಚಿಪ್ಸ್ ಮಾಡ್ಕೊಂಡ ಬಂದಿದ್ಲವ್ಳು
ಹಾ ಹಾ
ತಿಂತಿದ್ದೆ
ಚೆನ್ನಾಗಿರುತ್ತೆ ಅದು
ಹೌದು ತಿಂದಿದ್ದೀರಾ
ಇಲ್ಲ ಇಲ್ಲ ನೋಡಿದೀನಿ ಬಟ್ ತಿಂದಿಲ್ಲ
ಹೌದಾ
ಹಾ
ಮತ್ತೆ ಇನ್ನೇನು
ಹೇಳ್ಬೇಕು ನೀವೇನೇ
ಏನಲ್ಲ
ಹ್ಮ್ ಮತ್ತೆ ಹ್ಮ್ ಎಲ್ಲಾ ಆಯ್ತು ನಮ್ದು ನಿಮ್ದ ಆಯ್ತಾ
ಹ್ಮ್ ನಮಂದಾಯ್ತು
ಹ್ಮ್
ನಾವ ತಿಂತಿರ್ತೀವಿ ಬಿಡಿ ಬಾಯ್ ಸುಮ್ಮನೆನೆ ಇರಲ್ಲ ನಮ್ದು
ಹ್ಮ್ ಹ್ಮ
ಹ್ಮ
ಮತ್ ಇನ್ನೇನು
ಮುತ್ತಿನೇನಿಲ್ಲ ಹೇಳಿ ಹೆಂಗ ನಡೀತಿದೆ ನಿಮ್ಮ್ ಜೀವನ
ನಮ್ದೇನಿದೆ ಬೆಳಿಗ್ಗೆ ಎದ್ದ್ ಹೇಳೋದು ಮೇವ್ ಕೊಯ್ಯೋದು ಮತ್ತೆ ಎಲ್ಲ ಎಲ್ಲ ಗುಡ್ಸೋದು ಮತ್ತೆ ಹ ಮತ್ತೆ ಮೇಲ್ ತಂದ ಹಾಕೋದು ಮನೆ ಹತ್ರ ಮತ್ತೆ ಕಾಲೇಜ್ ರೆಡಿ ಆಗ್ಬಿಟ್ಟು ಹೋಗೋದು ಮನೆಗ್ ಬರೋದು ತಿರ್ಗಾ ಹಾಲಿಂಡೋದು ಹಾಲ್ ಹಾಕೋದು ಆಯ ಇದೇ ಕೆಲಸ ನಮ್ಮದು
ಹೌದಾ ೀ ಇಲ್ಲ ನಿಮ್ಗೆ ಹಂಗಾದ್ರಷ್ಟ ಸಮಾಸ ಗಲ್ಲ
ಸಿಗುತ್ತೆ ಸಮಯ ಎನ್ಸತೇನೆ?
ಹ್ಮ
ಹಾ ಅಕ್ಕೂ ನಾವ್ ಅಪ್ಪ ನಾವಮ್ಮ ಮಾಡ್ಕ ಕೊಂಚಲ ಸ ರೀಪ ಹಾ ಅದಕ್ಕೆ ನನ್ಗೆ ಸಮಯ ಸಿಗುತ್ತೆ
ಹಾ ಹ್ಮ ಬಿಡ್ತಾರಾ ಹೊರ್ಗಡೆ ಎಲ್ಲ ಹೋಗುತ್ತೆ
ಅದ್ರಲ್ಲಿ ಎಷ್ಟ ಇಟ್ಟೇನಿಲ್ಲ ಹೋಗ್ಬೋದು ಬರ್ಬೋದು
ಹಾ
ಾಗಿರ ಬರ್ತದೆಲ್ಲ ಹ್ಮ್
ಅತಿ ಆದ್ರೆ ಅಮೃತನ ಹುಷಾ ಅಂತಾರಲ್ಲ ಆತರ
ಹ್ಮ ಹಾ
ಹ್ಮ್ ಎಲ್ಲದಿಕ್ಕೂ ನಿಯಮಿತ ಇರ್ಬೇಕು
ಹಾ
ಹ್ಮ್
ಮತ್ತೆ ಇನ್ನೇನು ಸಮಾಚಾರ ಆಗ?
ನಾ ತಿನ್ನೇನಲ್ಲ
ಏನ್ರು
ಹಾ ಹೋಗ್ಬೇಕು ಅನ್ಕೊಂಡಿದೀವಿ ಈಗ ಒಂದ್ ಸ್ವಲ್ಪ ಮನೆ ಅದ ನೋಡ್ಬೇಕು ಮನೆ ಶಿಟ್ ಆಗ್ಬೇಕು.
ಹ್ಮ ಹ್ಮ
ಅದೆಲ್ಲಾ ಮುಗತಿದ್ದ ಆದ್ಮೇಲೆ ಹೋಗೋಣ ಅಂತ ಅನ್ಕೊಂಡಿದ್ದೀಿ
ಹ್ಮ
ಏನಾಗುತ್ತೋ ನೋಡ್ಬೇಕ್ರಿ.
ಇವಾಗ ಮನೆಯಾಗಿ ಶಿಫ್ಟ್ ಮಾಡ್ತೀರಾ?
ಅಂದ್ರೆ ಹಾಸ್ಟೆಲ್ ಇರೋದು್ ನಾವು ಈಗ ನಮ್ದ ಕೊನೆೆಯ ವರ್ಷ ಅಲ್ವಾ. ಒಂದ್ ಸ್ವಲ್ಪ ಹೊರ್ಗಡೆ ಬು ಅದೆಲ್ಲ ಬರುತ್ತೆ ಹಾಸ್ಟೆಲ್ಂದ ಸ್ವಲ್ಪ ದೂರ ಆಗುತ್ತೆ ಬಸ್ಸಸ್ ಎಲ್ಲಾ ಇಲ್ಲ.
ಹಾ
ಅದಿಕ್ಕೆ ಈಗ ಈಚೆ ಕಡೆ ಮಾಡೋಣ ಅಂತ ಅನ್ಕೊಂಡ್ವಿ ನಾನ್ ನಮ್ಗೆ ಹೇಳ್ತೀರಲ್ಲ ಸೇರಿ. ಮನೆ ಮಾಡಿ ಅಲ್ಲಿಿರಣ ಪಿಜಯ್ ಉಡುಕದ ಪಿಜಿ ಇಲ್ಲ
ಹ್ಮ
ಅದಕೆ ಅದು ಮಾಡೋಣ ಮನೆ ಮಾಡೋಣ ಒಂದು. ಅಂತ ಹಾ
ಮನೆ ಮಾಡಕ್ಕೆ ಬಾಡಿಗೆದು್ದ ಎಲ್ಲ ಕಟ್ಟಬೇಕಾಗುತ್ತಲ್ಲ.
ಕಟ್ಬೇಕಾಗುತ್ತೆ ಅಂದ್ರೆ ಎಲ್ರುೂ ಇರ್ತ ಹತ್ರ ಅಲ್ವಾ ಎಲ್ರು ಹಾಕೊಂಡು ಕಟ್ತವಿ ಅಷ್ಟ
ಮತ್ತೆೇನೇನು? ಏನ್ ತಿಂದಿಿ ನೀವು ಊಟ?
ಹ
ಊಟ ಊಟ ಎಂತ ತಿಂದ್ರಿ ಅ
ಊಟಾ ಹ್ಮ ಎತೆ ಅಂದ್ರೆ ಅನ್ನ ಸರ್ತಿದ್ದೆ
ಹ
ಹ್ಮ್
ಎಂಗಡಿದೆ ಕಾಲೇಜ್ ಲೈಫ್
ಕಾಲೇಜು ಚೆನ್ನಾಗಿದೆ ಕಾಲೇಜ್ ಜೀವನ ಏನ್ ಬಂದಿದೆ ಚೆನ್ನಾಗಿದೆ ಆದ್ರೆ ಅದು ನೋಡ್ಬೇಕಕ್ ಇನ್ನ ಮುಂದಕ್ಕೆ ಏನಾಗುತ್ತೆ ಅಂತ ಕೆಲ್ಸ ಒಂದ್ ಸಿಕ್ ಬಿಟ್ರೆ ಆರಾಮ ಮನಡಿ ಜೀವನ
ಅದೇ ಹಾ ಮನುಷ್ಯನ ಕಷ್ಟ
ಹೌದು ಕೆಲ್ಸ ಇದ್ರೇನೆ ಅಲ್ವಾ ನಮ್ ಜೀವನ ಸವ ಸಾಗಸೋದು ಹ ಕೆನ್ಸ ಬೇಕು
ಮತ್ತೆ ಇನ್ನೇನ್ ಸಮ
ಮಾಡ್ತೀನಿ ಏನಲ್ಲಾರಿ
ತ್ತ
ಮತ್ತೆ ಇನ್ನೇನ್ ಇಲ್ಲ ಏನಿದೆ ನಮದು
ಏನಾದ್ರೂ ಇದ್ರೆ ಕೇಳ್ತೀರಿ
ಏನ್ ಹೇಳದು ನಿಮ್ಮ ಅಕ್ಕ ಅವ್ರರಿಗೆಲ್ಲಾ ಮದ್ವೆ ಆಯ್ತಾ
ಇಲ್ಲ ಇಲ್ಲ ನಮ್ಮ್ ಅಕ್ಕ ಅವರ್ಗ ಆಗಿಲ್ಲ ಇನ್ನು ನಮ್ ದೊಡ್ಡ ಅಕ್ಕವರ್ಗೆಲ್ಲ ಆಗಿದೆ
ಹ್ಮ್ ಹ್ಮ್
ಹಾ
ಅಂದ್ರೆ ನೀವು ಎರಡು ಜನ ಮೂರ್ ಜನಾನ
ಅಲ್ಲ ಇಲ್ಲ ಇಲ್ಲ ಇಬ್ರೇನ್ ನ ನಮ ದೊಡ ಮಾಡ ಪಲ ಅಲಯತರಲ್ಲ
ಹ ಹಾ
ನಮ್ದಾಗ ದೊಡ್ಡ ಫ್ಯಾಮಿಲಿ ಹ ಮತ್ತೆ ಭತ್ತ ಹ ತುಂಬುಜ ಕುಟುಂಬ ನಾವು ಅಲೆ ಸ್ವಲ್ಪ ಭತ್ತ ಭತ್ತ ಅಂದ್ರೆ ಸ್ವಲ್ಪ ಇದಾಗ. ತಾರಲ್ಲಾಏನ ಚೇಂಜ್ ಆಗ್ತಾರಲ್ಲ. ಅಂದಂಗೆ ಅ ಎ ಪಾಗಕ್ಲಿ
ಹ್ಮ್
ಅದೆಲ್ಲ ಸ್ವಲ್ ಸ್ವಲ್ಪ ಬೇರೆ ಆಗಿ
ಹ್ಮ ಹ್ಮ್
ಆದ್ರೆ ಆತರನೇ ಇರ್ಬೇಕು ಹಂಗಿದ್ರು ಅ ಕೂಡ ಕುಟುಂಬಸ್ ತರನೇ ಇರ್ಬೇಕು ನೋಡಿ ಚೆನ್ನಾಗಿರುತ್ತೆ ಅಂದ್ರೆ ನಮ್ದು ಹಂಗಗೆ ಇರೋದು ಆದ್ರೆ ನಾವೇನಂದರು ಎಲ್ಲ ನಂತು ಎಲ್ಲಾ ಕಡೆ ಸುತ್ತಿರ್ತೇ ನಂಗ
ಹ
ಇವೆಲ್ಲಾನು ನಂದೆ ಎಲ್ಲಾ ನಮ್ದೇ ಅನೋಥರ ಆಡ್ತಿರ್ತೀನಿ
ಹಾ ಹಾ
ಹ್ಮ್ ಅದು ನನ್ ಬಂದಿದ್ದೀನಿ ಅಂದ್ರೆ ನಮ್ಮ್ ಮನೆಗೆ ನನ್ ಅಕ್ಕನ್ ಮಗ ಎಲ್ಲಾ ಇದ್ದಾನೆ ಒಬ್ಬ ಹ ಎಲ್ಲಾ ಹೆಂಗ್ ಬಂದ ಕುತ್ಕೊಂಡಿರ್ತಾರ ಅಂದ್ರ ಇನಪಾ
ಪೆನ್ಸಿಲ್
ಆ ಹಾ ಫ್ಯಾನ್ಸ್ ಆಗಿಡ್ತಾರೆ ನಂಗೆ ಹಾ ನಮ್ಮ್ ಅಭಿಮಾನಿ ಇಲ್ಲ ಬಂದ್ ಸಟ್ಕ ಮಟ್, ಹೋಗೋದೇ ಇಲ್ಲ ಅವರು
ಹಾ
ಅಂದ್ರೆ ಅವ್ರಿಗೆ ಚಾಕ್ಲೇಟ್ ಎಲ್ಲ ತಂದಿರ್ ಅವಾಗ ನಮ್ಮ್ ಮನೇಲಿ ಹೆಂಗೆ ಅಂದ್ರೆ ಈ ನಮ್ಮ್ ಮಾವ ಎಲ್ಲೋ ಬೆಂಗ್ಗಳೂರಿಗೆ ಹೋಗ್ ಬರ್ತ ಇಾರೆ ಅಂದ್ರೆ ಸಿಟಿಗೆಲ್ಲ ಹೋಗಿ ಆಾಗ ಚಾಕಲೇಟ್ ಸಲಾಾದ್ ತರೋರಲ್ವಾ ನಾವು ಹಂಗೆ ಅವರು ಬಂದಿದ್ದಾರೆ ಅನ್ನೋ ಖುಷಿ ಇ ನಮ್ಗೆ ಏನೋ ಚಾಕ್ಲೇಟ್ ತಂದಿದಾರಲ್ವಾ ಅನ್ನೋ
ಹಾ
ಚಾಕ್ಲೇಟ್ ಕೊಡ್ಲಿ ಅಂತ ಕಾಯ್ತಿರೋದು ನೋಗ ಅವ್ರೇನು ಅನ್ಕೋಬೇಕು ನಾವೆಲ್ಲ ಎಷ್ಟು ಇಷ್ಟ ಇೀಗೆ
ಅಾ ಅ
ಅಂತ ಇರ್ತತಾರೆ
ಹ ಅದೆಲ್ಲ ಸುಳ್ಳು ನಿಜಾಗ್ಲಿ. ಎಲ್ಲ ಖಾಲಿ ಆದ್ಮೇಲೆ ಅವ್ನ್ ಕರೀರಿ ಅವರ್ ಬರೋದೇ ಇಲ್ಲ
ಹೇಲೇ ಇಲ್ಲ ನಮ್ಮ್ ಅಕ್ಕನ್ ಮಕ್ಕಳೆಲ್ಲ ಅವ್ರ್ನಾವ್. ನಾವಂದ್ರೆ ಇಷ್ಟಾನೇ ಅವರಿಗೆ ಆದ್ರೆ ನಾವು ಚಾಕ್ಲೇಟು ಆತರ ಇಷ್ಟ ಅಲ್ವಾ ದ್ ಸೊ ಒಂದ್ ಚಾಕ್ಲೇಟ್ ಕೊಡ್ತಾರೆ ಅಂತ ಬರ್ತಿದ್ರು ಅಷ್ಟೇ ನಾನ್ ನನ್ ತಮ್ಮನೂ ಹಂಗೆ ಬಿಡು ಯಾವ ನೀವ್ ಗೋಳಿ ಎಲ್ಲಾ ಆಡ್ತೀರಾ
ಆಡ್ತಿದ್ದೇವಿ ಇವಾಗ್ ಆಡಲ್ಲ
ಹ್ಮ ಈಗಲ್ಲ ಕಡಲ ದೊಡ್ಡವರ ಅಂತಾರ ಆ ಹ ನೀವು ದೊಡ್ಡವರಾಗಬಿಟ್ಟಿದ್ದೀರಾ
ದೊಡ್ಡೂರು ಅಂತ ಏನ್ ಹೇಳಕಿಲ್ಲ
ಹಾ ನಿಮ್ಗೆ ಯಾರಂದ್ರೆ ಭಯ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ
ನನ್ಗೆ ನಮ್ಮ್ ಅಕ್ಕ ಅಂದ್ರೆ ಜಾಸ್ತಿ
ಒಪ್ಕ್ಕೋ ಅಂದ್ರೇ ಭಯನಾ ಅಂದ್ರೆ ಅವ್ರ ನ್ ದೊಡ್ಡೋರ ಮದವೇಆಗಿದ್ಯಾಯಾ
ಅಲ್ಲ ಅಲ್ಲ ಅಲ್ಲ ನಮ್ಮ
ಹ ಹಾ
ಹ್ಮ
ಅವ್ರ ಅವ್ರಂದೆ ಭಯ ನಿಮ್ದ. ಹ್ಮ ಹ್ಮ್ ಪರ್ವಾಗಿಲ್ಲ ನೀವು ನಮ್ಮ ತಮ್ಮ ನನಂದ್ರೆನೆ ಭಯ ಕೊಡಲ್ಲ ನಾವು.
ಹ್ಮ ನಮ್ಮ ಅಕ್ಕ ಯಾಕಂದ್ರೆ ಆರಡಿ ಇದ್ದಾರೆ. ಹಾ ಜಾಸ್ತಿ ಮಾತಾಡಿದ್ರೆ ಹೊಡೆದಾಕ್ತಾರೆ
ನೀಮ್ ಹುಡುಗ ಅಲ್ವಾ ನಾನೇನು ಬಿಡಿ,
ಹಾ ಹಲೋ
ಹಲೋ ಹೇ
ಹಾ ಹೇಳಿ
ನೀವ್ ಹುಡ್ಗ ಅಲ್ವಾ?
ಹಾ
ನೀವು ಹಯರಿ ಅಷ್ಟೇ.
ಹಂಗಾಗುತ್ತಾ ದೊಡ್ಡವರ್ ನಡಕ್ಾಗುತ್ತಾ,
ಹಾ ಹೊಡಿಬೇಕ್ರಿ ಜನ್ ಚಾಸ
ಕೆನ್ಸ ಆಗೋದು ಅದ್ರಲ್ಲಲ್ಲ.
ಮತ್ತ
ಬೇರೆದಳ ಗಣಿಸ ತನ ತೋರಿಸ್ಬೇಕು ಹೆಣ್ಮಕ್ಳ ಮೇಲೆ ನಮ ಕರ್ನಾಟಕದಲ್ಲಿ ಹೆಣ್ಮಕ್ಳ ಬೆಲೆ ಜಾಸ್ತಿ ಹ
ಹ್ಮ ಸಮಾಚಾರ ಆ
ಮತ್ತನ್ೇನಿಲ್ಲ ನೋಡಿ. ಹ್ಮ ನಿಮ್ಗೆ ಏನಾದ್ರು ತಿನ್ಬೇಕು ಅನ್ಸ್ತಿದ್ಯಾ ಈಗ?
ಈಗ ಏನ್ ಅನಿಸ್ತಿಲ್ಲ ನಿದ್ದೆ ಹೋಗ್ಬೇಕು ಅನಿಸ್ತಿದೆ.
ನಿದ್ದೆ ಹೋಗ್ಬೇಕು ಅನ್ಸ್ತಿದ್ಯಾಾ ನಮ್ ಓದ್ಬೇಕು ಅನ್ಸ್ತಿದೆ.
ಅಷ್ಟೊಂದ್ ಅಭಿಮಾನಿ ನೌದದ್ರಲ್ಲಿ
ಅಭಿಮಾನಿ ಎಲ್ಲ ರೀ ಪರೀಕ್ಷೆ ಇದೆ ಈಗ
ಹಾ ಹಾ
ಅದಕ್ಕೆ ಓದದು ನಾವ ಓದು ಎಕ್ಸಾಮ್ ಇ ಹಿಂದ ದಿನಾನೇ ಓದದಲ್ವಾ?
ಹಾ ಹಾ
ಹಂಗೆ ನಾವು ಅಂದ್ರೆ ಎಂಟ ದಿನ ರಜಾ ಕೊಟ್ಟಿದ್ರು ಆಬ್ಾಗ ಓದಿಲ್ಲ ನಾವು ಈಗ್ ಓದದು
ಇ ಸ
ಹ್ಮ್ ಮತ್ತ ನಿಮ್ಗೆ ಸೈಕಲ್ ಎಲ್ಲ ತೊಳಿಯಕ್ ಬರುತ್ತಾ ಟ್ಯಾಕ್ಟರ್ ಎಲ್ಲಾ ಓಡ್ಸಕ್ ಬರುತ್ತಾ.
ಕರಲ್ಲ ಬರಸ ಕ ತೊಳಸನ
ಹ್ಮ ಕಾರ
ಇಲ್ಲಟೆಚ್ಚಿದೆ ಸ್ವಲ್ಪ. ಬಟ್ ಅಷ್ಟೊಂದು ನೀ ನೋಡ್ಸಲ್ಲ.
ಕತ್ಕೊಳ್ಳಿ ಹುಡುಗಾಗಿ ಕರೋರ್ಸಬ್ರಲ್ಲ ಅಂದ್ರ ಏಂಗ್ರೀ?
ಟ ಮಾಡಾರ ಮೇಲೆ ಮಾಡಾರಸ ನ?